ನಮಸ್ತೆ ನಿಮ್ಮ ಹೆಸರು
ನನ್ನ ಹೆಸರು ನಿಧಿ ಅಂತಾ ನಿಮ್ಮ ಹೆಸ್ರು
ನನ್ನ ಹೆಸರು ಶ್ರೇಯಾ ಅಂದ ಬಿಟ್ಟು ಎಲ್ಲಿಂದ ಮಾತಾಡ್ತಿರೋದು.
ನಾವು ಬೆಂಗಳೂರ ಇಂದ ಮಾತಾಡ್ತೇವಿ. ನೀವು ಬೆಂಗಳೂರು ಬೆಂಗಳೂರು ಹೌದು ನೀವೆಲ್ಲಿ.
ನಾ ನಾನು ಬೆಂಗಳೂರಿಂತ ಮಾತಾಡ್ತಿರೊದ
ಹೌದಾ ನೀವೇನ್ ಮಾಡ್ಕೊಂಡಿದ್ದೀರಾ.
ನಾನು ಓದ್ಕೊಂಡಿದ್ದೀನಿ ನೀವ ಏನ್ ಮಾಡ್ತಿದ್ದೀರಾ.
ನಾನು ಅಷ್ಟೇ ಓದ್ಕೊಂಡಿದ್ದೀನಿ.
ಓದ್ಕೊಂಡ್ರಿ ಏನ್ ಓದ್ತಿದಿರಾ ನೀವು.
ನಾನು ಇಂಜಿನಿಯರಿಂಗ್ ಓತ್ತಿದಿನಿ ನೀವು
ನಾನು ಸಹ ಇಂಜಿನಿಯರಿಂಗ್ ಓದ್ತಿರೋದು ಯಾವ ಸೆಮಿಸ್ಟ್ರು
ನಾನು ಫೋರ್ತ್ ಸೆಮಿಸ್ಟರ ನೀವು
ಯಾವ ಸೆಮಿಸ್ಟರ.
ನಾಲ್ಕನೆ ಸೆಮಿಸ್ಟರಲ್ಲಿ
ನಾಲ್ಕನೇ ಸೆಮಿಸ್ಟ್ರಾ ಒಹ್ ನಾನು ನಾಲ್ಕನೇ ಸೆಮಿಸ್ಟರ್ ಓದ್ತಿರೋದು
ಹೌದಾ ಮತ್ತೆ ಮತ್ತೆ ಸಮಾಚಾರ
ಏನಿಲ್ಲ ನೀನೆ ಹೇಳ್ಬು ನೋಡಿ ಎಕ್ಸಾಮ್ ಎಲ್ಲ ಹೆಂಗೆ
ಚೆನ್ನಾಗ ಆಗ್ತಾ ಇದೆ ಇನ್ನೊಂದು ತಿಂಗಳಲ್ಲಿ ನಂದು ಎಕ್ಸಾಮ್ ಇದೆ ನಿಂದು
ಹ್ಮ
ಹಲೋ
ಈಗ ಪೇಪರ್ ಈಗ ಮದ್ದೇ ಇಂಟರ್ನಲ್ ಎಲ್ಲ ಹೆಂಗ ಆಯ್ತು ಪರೀಕ್ಷೆ ಅಂತ
ಇಟರ್ನಲ್ ಎಲ್ಲಾ ಚನ್ನಗಿ ಆಗಿದೆ. ಇಂದು ಎಲ್ಲ ಹೇಗತಿ ಇಂಟರ್ನಲ್ಸ ಎಲ್ಲ
ನಂಗ ಚೆನ್ನಾಗ ಆಗಿದೆ
ಹೌದಾ
ಹಾ ನಿಮ್ಮ
ಮತ್ತೆ ಏನ್ ಮಾಡ್ತಾ ಇದ್ರಿ
ಲ್ಯಾಬ್ ಎಲ್ಲ ಮುತ ನಿಮ್ದು
ಹಾ ಲಾಬ್ ಎಲ್ಲ ಮುಗಿತು ಇನ್ನ ಎರೆಡ ಇದೆ ನಿಮ್ದ ಮುಗಿತಾ ಲ್ಯಾಬ್ ಯಲ್ಲ
ಹಾ ಇವತ್ತೇ ಒಂದಿತ್ತು ಇವತ್ತುಕೊಂಡೆ ಬ
ಹೌದಾ ಮತ್ತೆ. ಕೇಳತಿದ್ದರೆ ಫ್ರೆಂಡ್ಸಯಲ್ಲ ಕೇಳತಿದೆ ರಜೆ ಅಂತಾ
ನನ್ನ ಗೆಳತಿಯರು ಯಲ್ಲ ಚೆನ್ನಾಗಿದ್ದಾರೆ ನನ್ನ ಗೆಳತಿಯರು ಇವ್ರು ನನ್ನ ಪಿಜಿ ಯಲ್ಲಿ ಒಬ್ಳ ವಿಧಿ ಇದ ಅಂತ ಇದ್ದಳು ಹೆಸರನವಳು
ಹೌದಾ ನಿಮ್ಮ ಹೆಸರ ಹೇಳೀಲ್ಲ
ನಡಕ್ಕೆಲ್ಲ ಮಾತಾಡಲ್ಲ ಒಂದ್ಥರ ರಕ್ಷಾತಾರಾ ಹೊರ ಹೊರ ಅತ್ತಿರತಾಳೆ ಯಾವಾಗ್ಲೂನೆ
ಹೌದಾ ಇಡೀ ಎಲ್ಲರೂ ಒಂದೇ ತರ ಇರಕ್ಕಾಗಂತ ಹೇಳು ಏನ್ ಮಾಡೋದಕ್ಕ ಆಗಲ್ಲ ಹೌದು.
ಹಾ ನೀವೇನಕ್ಕೆ ಇಷ್ಟೊಂದು ಊಟಾಗ ಮತ್ತೆ ನೀವ ಇರೋದೇ ಹೀಗೆನಾ ನೀವು ಫ್ರೆಂಡ್ಸ್ ಜೊತೆ ಎಲ್ಲಾ ಫುಲ್ ಜೋರಾಗಿರ್ತೀರಾ?
ಇಲ್ಲ ನಾನಗೆ ಎಲ್ಲಾದ್ರೂ ಸ್ಮೂತ ಆಗೇ ಇರ್ತೇನೆ.
ನಾನ್ ಹೇಳ ಅಲ್ಲ ನಿಧಿ ಅಂತ ಹೇಳಿ ನನ್ನ ಫ್ರೆಂಡ್ ನಿಧಿ ಅಂತ ಅವಳ ನಾನ ಇನ್ನೊಂದ ಬೆಸ್ಟ್ ಫ್ರೆಂಡ್ಗೆ ಬೇಜಾರ್ ಮಾಡ್ಬಿಟ್ಲು ಪಾಪ ಅವ್ಳ ಅಲ್ತಿದ್ಲು.
ಹೌದಾ ಯಾಕೆ?
ಅವ್ಳು ಏನು ಗೊತ್ತಾ ಪಾಪ ನನ್ ಫ್ರೆಂಡ್ ಅವಳಿಗೆ ಏನೋ ಕೇಳ್ತಿದಾಳೆ ಅವಳ ಅವ್ಳ ಮೇಲ್ ರೇಗಿದ್ಲು ಅದಕ್ಕೆ ನನ್ ಫ್ರೆಂಡ್ ತುಂಬಾ ಬೇಜಾರಾಗಿದ್ರು ಇವತ್ತಲ್ಲ.
ಹೌದಾ
ಹ್ಮ್ ನೀವು ಹಾಗೆ ನೀವು ಹಾಗೆ ರೇಗ್ತೀರಾ ಅವೇ ನಿಮ್ಮ ಫ್ರೆಂಡ್ ಮೇಲೆ ಎಲ್ಲಾ -
ಏ ಇಲ್ಲಪ್ಪ ನಾನು ಅನ್ಕೋತೀನಿ ಯಾರ ಮೇಲೊ ರೇಗೋದೇ ಇಲ್ಲ ಅದಕ್ಕೆ ನನಗೆಲ್ಲ ಕೇಳ್ತಿತಿತ್ತಾರೆ ನೀನು ಯಾಕ ಈಸ್ಟ್ ಸ್ಮಾರ್ಟ್
ನೀವ್ ಅಷ್ಟೊಂದ ಒಳ್ಳೆವ್ರ??
ಹೌದು ಮತ್ತೆ.
ಇಲ್ಲ. ನಾನ್ ಅಂದ ಹಾಗೆ ಅವ್ಳಿಗೆ ಕೇಳ್ದೆ ಆಯ್ತಾ ಯಾಕ ನೀನ್ ಹೀಗೆ ಅಂತು ಅವ್ಳು ಹೇಳಿದ್ಲು ನಿಧಿ ಅಂತ ಹೆಸರಿ ಇಟ್ಕೊಂಡವರೆಲ್ಲ ಹಾಗೆ ಇರ್ತಾರೆ ನಾನ ಅಷ್ಟೇ ಅಲ್ಲ ಬೇರೆ ನಿಧಿಗಳಿಗೂ ಕೇಳು ಅವ್ರು ಅವರು ಹಾಗೆ ಇರ್ತಾರೆ ಅಂತ ಹೇಳಿದ್ಲು ಅದಕ್ಕೆ ನಿಮ್ಮಗೆ ಕೇಳಿದೆ ನೀವು ಹಾಗೇನಾ ಅಂತ
ಇಲ್ಲಪ್ಪ ಅದೆಲ್ಲ ಏನಿಲ್ಲ ಗೊತ್ತಿಲ್ಲ ನಂಗ ಚಾ ಮಾಡಿ ಲಾಸ್ಟ್.
ಹ್ಮ್ ಹ್ಮ್.
ನೀವು ಪ್ರವಾಸಕ್ಕೆ ಹೋಗಿದ್ದಲ್ಲ ಅದು
ನಾನು ಪ್ರವಾಸಕ್ಕೆ ಎಲ್ಲೂ ಹೋಗಿಲ್ಲ ನೀವ ಹೋಗಿಲ್ಲ?
ಹಾ ನಾವು ಹೋಗಿದ್ವಿ. ಆದ್ರೆ ನಾವು ನಾವು ಮತ್ತೆ ಹೋಗ್ಬೇಕು ಅಂದಕೊಂಡಿದೀವಿ ನಾವು ಬರು ದಿನಾನೇ ನಿಧಿ ಅಂತ ಅವ್ಳಿ ಕ್ವಿ ಬಾರಿ ಪ್ರವಾಸಕ್ಕೆ ಹೋಗೋಣ ಅಂತ
ಹಾ.
ಅವನು ಒಂದ್ ಸ್ವಲ್ಪ ಜಾಸ್ತಿ ಓದದ ಆಯ್ತಾ ಅದು ಇದು ಅದು ಇದು ಹಿಂಗೆ ಮಿಸ್ ಆಗುತ್ತೆ ಎಕ್ಸಾಮ್ ಅದು ಇದು ಅನ್ಕೊಂಡು ಏನೇನೋ ಹೇಳಿದ್ಲಪ್ಪಾ.
ಹೌದಾ.
ಹಾ.
ನೀವು ಅವ್ಳಿಗೋಸ್ಕರ ಕ್ಯಾನ್ಸಲ್ ಮಾಡಿ
ಅವಳಿಗೋಸ್ಕರ ಕ್ಯಾನ್ಸಲ್ ನಾವು ಎಕ್ಸಾಮ್ ಮುಗದ್ಮೇಲೆನೆೇ ಕೇಳಿದ್ವು.
ಮತ್ತೆ ಎಕ್ಸಾಮ್ ಮುಗದ ಮೇಲೆ ಏನಿರುತ್ತ ಓದೋದಕ್ಕೆ?
ಹ ಎಕ್ಸಾಮ್ ಮುಗದ ಮೇಲೆ ಅವ್ಳು ಕ್ಲಾಸ್ ಟಾಪರ್ ಆಯ್ತಾ - ಎಕ್ಸಾಮ್ ಎಲ್ಲ ಚೆನ್ನಾಗ್ ಬರದು ಕ್ಲಾಸಿಗೆ ಟಾಪ್ ಬಂದ್ರೆ ಮಾತ್ರ ಬರ್ತೀನಿ ಅಂತ ಅಂದ್ಲು. ಇಲ್ಲಾಂದ್ರೆ ಬರಲ್ಲವಂತೆ ಕ್ಲಾಸಿಗೆ ಟಾಪ್ ಅಂದ್ರೆ ಬರ್ತಾಳಂತೆ ಇಲ್ಲಾಂದ್ರೆ ಬರಲ್ಲವಂತೆ ಅವಳಿಗೆ ಫ್ರೆಂಡ್ಸ್ಗಿಂತ ಅವ್ರ ಕ್ಲಾಸ್ ಅಲ್ಲಿ ಟಾಪ್ ಮಾಡೋದೇ ಜಾಸ್ತಿ ಆಗ್ಬಿಟ್ಟಿದೆ ಏನ್ ಮಾಡ
ಹೌದಾ
ಹ್ಮ್
ಏನ್ ಮಾಡದಕ್ಕೆ ಆಗಲ್ಲಾ
ನೀವ ಏನ್ ಮಾಡ್ತಿದ್ದೀರಾ
ನಾನು ಬರ್ಕೊಳ್ತಾ ಇದ್ದೆ
ಹ್ಮ್
ಅದೇ ನಿಮ್ಮ ಹತ್ರ ಮಾತಾಡ್ತಾ ಇದ್ದೀರಿ
ಹ ಹೌದಾ
ಹೌದು
ಅವಳಿಗೆ ಬರೆ ಫ್ರೆಂಡ್ಸ್ ಫ್ರೆಂಡ್ಸ್ ಅಂತ ಬ್ಲ್ಯಾಕ್ ಮೇಲ್ ಮಾಡ್ತಾಳೆ ಅಂದ್ರೆ ನಾನು ಹೇಳಿದೆಲ್ಲ ದಿ ಅಂತ
ಹಾ
ಫ್ರೆಂಡ್ಸ್ ಅಂದ್ರೆ ನಾವ್ ಏನಾದ್ರು ಅಂದ್ರೆ ಫ್ರೆಂಡ್ಶಿಪ್ ಕಟ್ಟು ಹಂಗೆ ಹಿಂಗೆ ಅಂತ ಎಲ್ಲಾ ವಿಷಯದಲ್ಲಿ ಬ್ಲ್ಯಾಕ್ಮೇಲ್ ಮೆ ಮಾಡ್ತಾಳೆ
ಹೌದಾ ಬಿಡಿ ಆ ವಿಚಾರಾನ ಅದನ್ನ ಜಾಸ್ತಿ ಮಾತಾಡಷ್ಟು ನಿಮಗೆ ಹರಟ ಆಗುತ್ತೆ
ಹಾ ಮತ್ತೇನ್ ಗೊತ್ತಾ ಅವಳು ನಿಮ್ ಪಕ್ಕದಲ್ಲೇ ಕೂಡದ ಆಯ್ತಾ ನಾನು ನನ್ ಫ್ರೆಂಡು ಒಬ್ಳ ಕೂಡ್ತಿವಿ ಮೂರ್ ಜನ ಕೂಡ್ತಿವಿ ಒಂದೆ ಬಚಲ್ಲಿ
ಹ್ಮ್
ಅವ್ಳು ಅವಳ ಬೆಂಚ್ ಅಲ್ಲಿ ನಾವು ಕೂತಿರ್ತೀವಿ ನಮಮ್ಮನ್ನ ಪ್ರಿಯೋಟೈಸ್ ಮಾಡ್ಬೇಕಾ ನಮ ಜಾಸ್ತಿ ಕೊ ಕೊಡ್ಬೇಕಪ್ಪ ಅವ್ರ್ದು ಟೈಮ್ ಸಮಯ ಎಲ್ಲ ನಮಗ್ ಕೊಡ್ಬೇಕು ಅವ್ಳ ಬಿಟ್ಟು ಬರೇ ಲಾಸ್ಟ್ ಬೆಂಚ್ ಹಿಂದಿನ ಬೆಂಚ್ ಇದ ಅವ್ರ ಜೊತೆನೆ ಜಾಸ್ತಿ ಮಾತಾಡ್ತಳ ಮತ್ತೆ ಅವ್ರ ಏನ್ ಮಾಡುದ್ರೆ ಅವ್ರಿಗೆ ಸಪೋರ್ಟ್ ಮಾಡ್ತಾಳೆ ನಮ್ಕಿಂತ ಅವಳಿಗೆ ಜಾ ಹಿಂದಿನ ಬೆಂಚ್ ಅವ್ರೆ ಜಾಸ್ತಿ ಇಂಪೋರ್ಟ್ ಜಾಸ್ತಿ ಇಷ್ಟಾ
ಹೌದಾ
ಹ್ಮ್ ನಿಮ್ಗೆ ಏನು ನಿಮ್ಗೆ ಏನ್ ಅನ್ಸುತ್ತೆ ಇವಳ ಬಗ್ಗೆ ಕೇಳ್ತಿರಬೇಕಾದ್ರೆ
ಅಂದ್ರೆ ಗೆಳತಿ ಅಲ್ವಾ ಸೊ ಆ ಸಲಗಯಿಂದ ನಿಮ್ಮ ಹತ್ರ ಹಾಂಗ್ ನಡ್ಕೊಂತ ಇರ್ತಾಳ ಅಷ್ಟೇ
ಗೆಳತಿ ಅಂತ ಎಲ್ಲಾನು ಹೊಂದ್ಕೊಂಡ್ ಆಗ ಹೋಗಕಾಗುತ್ತ ಹೇಳಿ ನೀವೆ
ಗೆಳತನದಲ್ಲಿ ಇವೆಲ್ಲಾ ಮಾಮೂಲಿ ಅಲ್ವಾ ಬಿಡಿ ಏನ್ ಮಾಡದಕ್ಕೆ ಆಗಲ್ಲ
ಹ್ಮ್ ಗೆಳತನದಲ್ಲಿ ಮಾಮೂಲಿ ಬಟ್ ಎಲ್ಲ ಸುತ್ತ ಅದೇ ಆಗ್ಬಿಬರ್ದು ತಾನೆ ಅಂದ್ರೆ ನಾವು ನಾವು ಅವಳಿಗೆ ಇಷ್ಟು ಜಾಸ್ತಿ ಪ್ರಿ ಇದು ಕೊಡ್ತೀವಿ ಸಮಯ ಕೊಡ್ತೀವಿ ನಾ
ನೀವು ಕೂಡ ನಿನ್ ನಿನ್ಗ್ ನಿನ್ಗೆ ಹೇಗೆ ಅವಳಿಂದ ಅನ್ನಿಸ್ತಿರುತ್ತೆ ಹಾಗೆ ಅವಳಿಗೆ ಕೂಡ ನಿಮ್ಮಿಂದ ಅನಿಸ್ತಾ ಇರ್ಬೋದಲ್ವಾ ಅಂದ್ರೆ ಎರಡ್ ಕೈ ಸೇರಿದ ಮಾತ್ರ ಚಪ್ಪಾಳೆ ಆಗದಲ್ವಾ ಒನ್
ಇಲ್ಲ ಎರಡ್ ಕೈ ಸೇರಿದ್ರೆ ಮಾತ್ರ ಚಪ್ಪಾಳೆ ಎಲ್ಲ ನೀನು ನಾವು ನಮ್ ಸಮಯ ಎಲ್ಲ ಅವಳಿಗೆ ಕೊಡ್ತೀವಿ ಸಮಯ ನಮಗ್ ಕೊಡ್ಬೇಕು ಅಂತ ನಾವ್ ಒಂದ್ ಸ್ವಲ್ಪ ಕೇಳ್ಕೊಂತಿವಪ್ಪ
ನಿಮ್ದು ಇನೊಂ
ಅವ್ಳು ನನ್ ಇನ್ನೊಬ್ಳು ಪೆ ಫ್ರೆಂಡ್ ಅವಳು ತುಂಬಾ ಒಳ್ಳೆಳು ಬಟ್ ಅವ ಅವಾಗ ಅವ್ರಿಬ್ರು ಕಿತ್ತಾಡ್ತಿರ್ತರೆ ಹ್ಮ ಮದ್ಯ ಬಿಡ್ಸಕ್ ಹೋದ್ರೆ ಇನ್ನೊಬ್ಳ್ ಫ್ರೆಂಡ್ ನಾನು ನಿನಗ್ ಸಪೋರ್ಟ್ ಮಾಡ ಮಾಡಿದ್ರೆ ಇನ್ನೊ ಫ್ರೆಂಡ್ ಮಿತ್ರ ದ್ರೋಹಿ ಅಂತ ನಿ. ತಾಳೆ ಆದ್ರೆ ತಪ್ಪ ಅವಳ್ಳೇ ಇರುತ್ತೆ ಪಾಪ ನಿದ್ದೆ ಏನ್ ಮಾಡಿರಲ್ಲ.
ಹೌದಾ.
ಹ್ಮ್ ಅಂದ್ರು ನಿಧಿ ಇವ್ಳ್ ನಾನ್ ಹೇಳೋತರ ಅಷ್ಟು ಒಳ್ಳೆ ಹುಡುಗಿ ಅಲ್ಲ ಸ್ಟಾರ್ಟ್ ಮಾಡಿದ್ರೆ ನಿಧಿ ಮಾಡಿರ್ತಳೆ ಆದ್ರೆ ನಂಗ್ ಗೊತ್ತಿರ ಗೊತ್ತಾಗಿರಲ್ಲ.
ನನ್ಗೆ ಯಾಕೋ ನೀವೇ ಸರಿ ಇಲ್ಲ ಅಂತ ಅನಿಸ್ತಾ ಇದ್ದೀರಾ ನೀವು ಬಗ್ಗೆನೂ ತಪ್ಪು ಹೇಳ್ತಾ ಇದ್ದೀರಾ. ಇನ್ನೊಬ್ಬರ ಫ್ರೆಂಡ್ ಬಗ್ಗೆನೂ ತಪ್ಪು ಹೇಳ್ತಾ ಇದೀರಾ ನಿಮ್ ಬಗ್ಗೆ ಮಾತ್ರ ನೀವು ಒಳ್ಳೆದ್ ಹೇಳ್ಕೋಂತಾ ಇದ್ದಿರಾ ಅಂದ್ರೆ.
ಮೇಲೆ ಒಂದ್ ಸ್ವಲ್ಪ ಡೌಟ್ ಜಾಸ್ತಿ ಶ್ರೀ ಹಾಗೆಲ್ಲ ಮಾಡಲ್ಲ ನಾನು ಸ್ಟಾರ್ಟಿಂಗ್. ನಾನು ಅವಳ ಜೊತೆಗೆ ಇದ್ದೀನಲ್ಲ ಅವಳ ಮೇಲೆ ಒಂದ್ ಸ್ವಲ್ಪ. ಗೊತ್ತು ಅವಳು ಹೇಗೆ ಎಂತ ಅಂತ ಆದ್ರೆ ನಿಧಿ ಹಾಗಲ್ಲ. ಸುಮ್ಮ್ನೆ ಸೈಲೆಂಟ್ ಆಗಿ ಇದ್ದ್ಕೊಂಡೆ ಎಲ್ಲಾ ಕೆಲ್ಸ ಮಾಡಿ ಮುಗಿಸ್ಬಿಟ್ಟಿರ್ತಾಳೆ.
ಹೌದಾ ಸರಿ ಹಾಗಾದ್ರೆ ಇನ್ ಇಲ್ಲಿಂದ ಅವಳನ್ ಮಾತಾಡ್ಸೋದ್ ಬಿಟ್ಬಿಡಿ ಇದೆಲ್ಲ ಮಾಡ್ತಾಳೆ ಅಂದ್ರೆ.
ಏ ಹಾಗೆಲ್ಲ ಮಾತಾಡ್ ನೀವ್ ಹೇಳಿದ್ರಿ ಅಂತ ಮಾತಾಡಕ್ಕೆಲ್ಲ ಬಿಡ ಆಗಲ್ಲಪ್ಪ ನಾವೆಲ್ಲ ನಮ್ ಮೂರ್ ಜನನು ಬೆಸ್ಟ್ ಫ್ರೆಂಡ್ಸ್ ಹಾಗೆಲ್ಲ ಮಾತ್ತೆಲ್ಲಾ ಬಿಟ್ಟಿರಕಾಗಲ್ಲ.
ಬೆಷ್ಟ್ ಫ್ರೆಂಡ್ಸ್ ಅಂತ ಅಂತೀರಾ ಮತ್ ಇಷ್ಟಕ್ಕೊಂದ ಏಲ್ಲ ಕಂಪ್ಲೇಂಟ್ ಮಾಡ್ತೀರಾ ಪಾಪ ಅವ್ಳ ಬಗ್ಗೆ.
ಅಯೊ ಫ್ರೆಂಚ್ ಫ್ರೆಂಡ್ಸ್ ಗೆಳತಿಯರ್ ಅಂದ್ರೆ ಕಂಪ್ಲೇಂಟು ಇದೆಲ್ಲಾ ಇರುತ್ತಪ್ಪ ಎಲ್ ಪ್ರೀತಿ ಇರುತ್ತೋ ಅಲ್ಲಿ ಜಗಳ ಜಾಸ್ತಿ. ಇದನ್ನು ನನ್ ಫ್ರೆಂಡ್ ಹೇಳ್ದು ಗೊತ್ತಾ ನಾನ್ ಇದೀ ಅಂತ ಹೇಳ ಹೇಳ್ದಲ್ಲ ಅವಳೇ ಹೇಳಿದ್ದು ಎಲ್ ಪ್ರೀತಿ ಜಾಸ್ತಿ ಇರುತ್ತೋ ಅಲ್ಲಿ ಜಗಳ ಜಾಸ್ತಿ ಆಗುತ್ತೆ ಅಂತ ಅದಕ್ಕೆ ನಾವು ಅವಳ ಜೊತೆಗೆ ಜಾಸ್ತಿ ಜಗಳಾಡ್ತೀವಿ ನಾನು ಯಾಕಂದ್ರೆ ನಾವ್ ಇಬ್ಬ್ರರಿಗೆ ಅವನ ಮೇಲೆ ಅಷ್ಟೋಂದ
ಹೋ
ನಿಮ್ಗೆ ಯಾರು ಫ್ರೆಂಡ್ಸ್ ಇಲ್ವಾ ಈ ತರ.
ಹೇ ಇದಾರೆ ಇದಾರೆ ನಮಗೂ ಕೂಡ ಇದಾರೆ ಮೂರ್ ಜನ ಅಲ್ಲ ಇಬ್ಬರು ಜನ ಇದಾರೆ.
ಹೌದಾ.
ಒಬ್ಳು ಒಬ್ಳು ಚೋಟಿ ಒಬ್ಳು ಮೋಟಿ ಅಂತ ಅಂದಿದ್ರು. ಇರೋದು.
ಅಂದ್ರೆ ಗಿಡ್ಡಕಿದಾರ ಇಬ್ರು.
ಇಲ್ಲ ಒಬ್ರು ಉದ್ದುಕಿದಾಳೆ ಇನ್ನ ಒಬ್ಳು ಗಿಡ್ಡಕಂದ್ರೆ ಫುಲ್ ಗಿಡ್ಡ ಗಿಡ್ಡದ ಗಿ ಎಕ್ಸಾಂಪಲ್ ಅಂದ್ರೆ ಅವಳೆ.
ಗಿಡ್ಡಕೆ ಒಂದ್ ಎಕ್ಸಾಂಪಲ್ ಅಂದ್ರೆ ನಿನ್ ಫ್ರೆಂಡ್ ಅಲ್ವ ಅಷ್ಟೊಂದು ಗಿಡ್ಡಕಿದಾಳ.
ಓಹ್ ಅವ್ಳ ಎಷ್ಟು ಗಿಡ್ಡ ಇದಾಳು. ಇನ್ನೊಬ್ಳು ಹೈಟ್ ಇದಾಳಲ್ಲ ಅವ್ಳ ಹೈಟ್ ಅಷ್ಟು ಅವಳಿಗೆ ಕೋಪ ಇದೆ. ಕೋಪ ಅಂದ್ರೆ ನಿಮ್ ಕೋಪ ಅಲ್ಲ ಆಟಿಟ್ಯುಡ ಜಾಸ್ತಿ ಇರುತ್ತೆ ಅವ್ಳಿಗೆ.
ಯಾರಿಗೆ .
ಹೌದು ಸಕತ್ ಆಟಿಟ್ಯುಡ್ ಇದೆ ಏನ್ ಗೊತ್ತಾ ಇವತ್ತು ಏನೋ ಜಗಳ ಆಯ್ತು. ಮಾತಾಡ್ತಾ ಇದ್ದೀನಿ ನಾನು ನನ್ ಜೊತೆ ಮಾತೇ ಆಡ್ತಿರ್ಲಿಲ್ಲ ಗೋತ್ತಾ.
ಹೌದ ಹಾಗೆ ಗಿಡ್ಡಕಿರೋರು ಒಂದ್ ಸ್ವಲ್ಪ ಜಾಸ್ತಿ ತಿನೆ ಇದಿರ್ತಾರೆ ಬಿಡ್ರಿ ಅಷ್ಟೆಲ್ಲ ತಲೆಗ್ ಹಾಕೋಬೇಡಿ ಗಿ
ಹಂಗಂತ ಉದ್ದಕಿರಳೇನ್ ಬಾರಿ ಕಮ್ಮಿ ಇದಾಳೆ ಅಂತ ಲ್ಲಾ ಉದ್ದಿಕಿರೊಳು ತುಂಬಾ ಜೋರ ಇದಾಳೆ ಮಾಡಿದ್ದೇ ಗೊತ್ತಾಗಲ್ಲ ಅವ್ಳಿಗೆ. ನಿಧಿ ಅಂತ ಬರ್ತಾಳ ಅಷ್ಟೇ.
ಹಾಗೆಲ್ಲ ಫ್ರೆಂಡ್ಸನ ಕಂಪ್ಲೇಂಟ್ ಮಾಡ ನೀವೇ ಹೇಳಿದ್ರಿ ತಾನೆ ಫ್ರೆಂಡ್ಸ್ ಮೇಲೆ ಹಂಗೆಲ್ಲ ಕಂಪ್ಲೇಂಟ್ ಮಾಡಬಾರದು ಅಂತ.
ಇಲ್ಲಾ ಮಾಡ್ತಾ ಇಲ್ಲಾ ಎಲ್ಲಾ ನಿವ. ಅಷ್ಟ ನಾ ಮಾಡ್ತಇಲ್ಲಾ ಕಂಡ್ರಿ ನಾನು ಜಸ್ಟ್ ಹೇಳಿದೆ ಅವರ ಕ್ಯಾರೆಕ್ಟರ್ ಬಗ್ಗೆ ಒಂದು ಲೈನ್ ಹೇಳಿದೆ ಅಷ್ಟೇ ಕಣ್ರಿ. ನಿಮ್ಮ ಬಗ್ಗೆ ನಾನ್ ಬುಕ್ಕ ಬರಿ ಅಷ್ಟ ಹೇಳಿಲ್ಲವಲ್ಲ ಬೀಡಿ ಯಾಕ ನಿಮಗೆ ಅಷ್ಟ ಟೆನ್ಷನು.
ಇಲ್ಲಪ್ಪಾ ನಾನಗೆನ ಟೇ ಟೆನ್ಷನ್ನು
ಹಲೋ
ಹಲೋ ಚಿವ್ ಚಿವಾತೆಲಿ.